ಹಲೋ
ಈ ಬಲ
ಹ
ಏನ ಇಲ್ೋ್ರೀ ಪ್ರಜ್ವಲ್ ಅವ್ರ
ಹ್ಮ್ ಊಟಾ
ಊಟ ಆಗ್ಯದ ನಿಮ್ದು ಊಟ
ಹ್ಞ ನಂದು ಆಗದ
ಎಲ್ಲಿದ್ರಿ
ತಮಿಳ್ನಾಡು್ದಾಗ
ಏನಿಲ್ಲ ಸುಂಕೋತಿದ್ದವ
ಹ್ಮ್ ಪ್ರವಾಸಕ್ಕೆ ಬರಲ
ಎಮ್ಮ್ದ ಏನಡ್ದ
ಪ್ರವಾಸ ಪ್ರವಾಸಕ್ಕೆ ಪರ್ಲ
ಬರ ಮಲ್ಲ ಪ್ರವಾಾಸಕ್ಕೆ ಸಲಿ ಓಗಟನ ಕ್ರಲ್ಲ
ಯಾವಾಗ
ವ್ಯವಸ್ಥ್ಯಕ್ಕೆ ಯಾವಾಗ ಹೋಗ್ತೀರ ಅಲ್ಲ ನೀವು
ನಾವು ಇವಾಗ ಹೋಗಡ್ತಿದ್ದೀವಿ ನೀನು ಬರಲ್ವಾ
ಅದೇ ಹೋಗುವಾಗ ಕರಿ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ನನ್ಗೆ
ಯಾವಾಗ ಬರ್ತೀಯ ನೀ ಇನ್ನು.
ನೀನ್ ಹೋಗುವಾಗ ಕರೀಪಾ,
ಅವಾಗ ಬರ್ತೀಯಾ.
ಹ್ಮ ಬರ್ತೀನಿ.
ಬರಲಿಲ್ಲ ಅಂದ್ರ.
ಮತ್ತೇನ್ ಮಾಡ್ತಾ ಇದ್ದೀಯಾ ಎಲ್ಲಿದೀಯಾ ಪ್ರೆಸೆಂಟ್ ಇವಾಗ.
ಇವಾಗ ನಾನು ತಮಿಳ್ನಾಡನಲ್ಲಿದ್ದೀನಿ.
ಹ್ಮ್.
ಮಲ್ಯ ನಿಂಗೆ ಫೋನ್ ಹಚ್ಚು. ಫೋನ್ ಅಚ್ಚು ನಾ ಜರ ಹೇಳ್ತಾ. ಹ್ಮ ಹ್ಮ,
ಮತ್ತೆ,
ಮತ್ತೆ ಹೇಳ್ಬಕ್ ನಿಂದೆ ಸಮಾಚಾರ.
ಹ್ಮ್ ಊಟ ಅದ ಎಲ್ಲಾ ಆಗಿದೆ ಅಲ್ಲ.
ಹ್ಮ,
ಕಾಲೇಜ್ ಏನ್ ಮಾಡಿದಿಯಾ,
ಇದು ಬಿ ಎ.
ಹ್ಮ.
ಬಿ ಎ ಮಾಡಿದಿಯಾ.
ಹಾ ಬಿ ಎ ಮಾಡಿದೀನಿ ನೀನ್ ಏನ್ ಮಾಡಿದಿಯಾ. ಎಲ್ಲಿ,
ಬಿ ಎ. ಬಿಗುಡಿ ಬಿಗುಡಿದಲ್ಲಿ ವೆಟರ್ನರಿ ಇದೆ.
ಬಿಗುಡಿಯಲ್ಲಿ ವೆಟ್ರನರಿ ಆಯ್ತಾ.
ಹಾ ಆಗುತ್ತೆ ಮತ್ತೆ ವೆಟರ್ನರಿನು ಆಗುತ್ತಾ ಎಲ್ಲಾ ಆಗುತ್ತ.
ಇಲ್ಲ ಬಿಗುಡಿಯಲ್ಲಿ ವೆಟ್ರನರಿ ಕಾಲೇಜ್ ಐತಾ ಅಂತ ಕೇಳಿದ್ದು ನಾನು.
ಹಾ ಆಯತ್ ಮಗ ಐ್ತ ಬೀಗುಡಲ್ಲಿ ವೆಟರ್ನರಿ ಕಾಲೇಜ್ ಇದೆ.
ಹ್ಮ್, ಹ್ಮ್, ಹ್ಮ್ ನಡ್ರಹೋ ಏನ್ ಸೋಸ್ತದೊ ನ್ ಮನಶ್ ಮನೇಶ್ ಸರ್ ಕರದರಂತ ಹ ಮತ್ ಇಡ್ತನ್ ನಮ್ ಯಾಕ್ಹಿಂಗ್ ಅದೇ ಬೈದ್ ಬಂದೀನನೀ ಬಾ ನಾನೇ ಬಾ ಇಲ್ಲಿ. ಮತ್ತೆ ಈಗ ಫೋನ್ ಎದಕ್ಕ ಹಚ್ಯಾನ್ ನನಗ್ ಈಗ. ಮತ್ತಾ,
ಅರುಣಾ ಜಿಂಕಾ ಇವನ್ನ ಗುಡ ಹೋಟಿದ್ನಲ್ಲಾ.
ಭಗವಂತರಾಯ. ಏನ್ ಇಲ್ಲ ಸುಮ್ನೆ, ಹ್ಮ ಛತ್ರ, ಹ್ಮ ಮತ್ತ. ಆರ್ ನಂಬರ್ ಇಂದ್
ಮತ್ತೇನಿಲ್ಲಾ.
ಹ್ಮ ಆರಾಮ.
ಹ್ಮ ನಾವ್ ಅರಾಮವಿ ನೀವು ಹೇಗಿದ್ದೀಯ.
ನಾ ನ ಆರ ಮುಂದ ನೀ
ಹ್ಮ್
ಹ್ಮ ಇಲ್ಲ ಹ ಹ ಮತ್ತ ಆಯ್ತ್ ನೂರು ನಿಮ್ದೆ ಹೇಳ್ಬೇಕು ಏನು
ನಮ್ದು ಏನಿಲ್ಲ ನಾವು ಸುನೆ ಕ ಕತ್ಕೊಂಡಿದ್ದೀವಿ
ಎಲ್ಲಿ ಕೂತ್ಕೊಂಡಿದಯಾ
ಇಲ್ಲೇ ಮೇಲ್ಗಡೆ ಬಂದೆ ಇವಾಗ
ನೀಗ ಏನ್ ಮಾಡ್ತಿದಾ ಮೇಲುಗಡೆ
ಏನಿಲ್ಲ ಸುಮ್ನೆ
ಹ್ಮ್ ಚೆನ್ನಾಗಿದಯಾ
ಕೂತ್ಕೊಂಡಿದ್ದೀನಿ
ಚೆನ್ನಾಗಿದ್ಯಾಾ
ಏನು
ಚೆನ್ನಾಗಿದೆಯಾ
ಹಾ ನಾನ್ ಚೆನ್ನಾಗಿದ್ದೀನಿ ನೀನ್ ಹೇಗಿದೀಯಾ
ನಾನು ಚೆನ್ನಾಗಿದ್ದೀನಿ
ಹ್ಮ್
ಊಟ ಮಾಡ್ದ
ಹ ಊಟ ಆಯ್ತು
ಏನು ಮಾಡಿದೆ ಊಟ
ಊಟ
ಹ ಏನು ಮಾಡಿದೆವಿ ಊಟ
ಊಟ ಅದೇ ಮಾಮಲಿ
ಅದೇ ಮಾಮೂಲಿ ಅಂದ್ರೆ ಏನು
ರೈಸು ಸಾಂಬಾರು
ಹಾ ಮತ್ತ
ಮತ್ತು
ಹ್ಮ್
ಮತ್ತೇನಿತ್ತು ಚಪಾತಿ ಪಲ್ಯ
ಹ್ಮ್ ಹ್ಮ್ ಹ್ಮ್
ಹ್ಮ್
ಮತ್ತು ಏನು ಸಮಾಚಾರ
ಮತ್ತೇನಿಲ್ಲ ಸಮಾಚಾರ ನೀವೇ ಹೇಳ್ಬೇಕು
ನಮ್ದೇಏನಿಲ್ಲಪ್ಪ
ಹ್ಮ್ ಎಲ್ಲಿಗೆ ಹೋಗ್ತಾ ಇದ್ದೀರಾ
ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ
ಹೌದಾ
ಅದು ಸ್ಟೈಲ ಅದು ಸ್ಟೈಲ್ ಹಾ
ಹ್ಮ್
ನ ಹೇಳುವ ಏನು ಏನು ವಿಚಾರ
ತ್ತೇನಿಲ್ಲ ಸುಮ್ನೆ ಕೂತಿದ್ದೀವಿ
ಯಲಿ ಕೂತಿದಾ ಫಸ್ಟ್ ಐತ
ಇಲ್ಲಿ ರೂಮ್ ನಲ್ಲಿ
ಇನೆ
ಹ್ಮ್
ಮತ್ತು
ಮತ್ತೇನ ಇಲ್ಲ ಮತ್ತೆ ಸಮಾಚಾರ ನಿಮ್ದು
ಬಗರ ಸಾಧತೆದೆು
ಹೌದಾ ಮಳೆ ಬರೋ ಸಾಧ್ಯತೆ ಇತಾ ನಿಮ್ಗೆ
ಮಳೆ ಬರುವ ಸಾಧ್ಯತೆ ಇವತ್ತು ತುಂಬಾ ಇದೆ
ಹ್ಮ್
ಎಷ್ಟು ನಿಮ್ಮ ಕಡೆ ಮಳೆ ಬರಲ್ವಾ
ನಮ್ ಕಡೆ ಏನು ಮಳೆ ವಾತಾವರಣ ಇಲ್ಲ ಅನ್ಸತಿವತ
ಹ್ಮ ಹ್ಮ
ಹ್ಮ್
ಮತ ಚೆನ್ನಾಗಿದೆಯಾ ಅಂದ್ರೆ
ಹ್ಮ್ ಚ
ಹ್ಮ
ಚೆನ್ನಾಗಿದ್ದೀನಿದಿ ನಿನೆಲ್ಲ
ಹ ನಾನು ಚೆನ್ನಾಗಿದ್ದೀನಿ ನೋಡ ಪ್ಪ
ಹ್ಮ್
ಮತ್ತೆ
ತಿಂಡಿ ಮಾಡಿದ್ಯಾ
ಹಾ ತಿಂಡಿ ಆಯ್ತು ನಿಂದು
ನಂದು ಆಗೈತೆ
ಹ್ಮ್ ಏನ್ ಮಾಡಿದೀಯ ತಿಂಡಿ ನೀನು
ಮೊಸರನ್ನ ಮತ್ತ ಹ ಹಾಲು ಮಜ್ಜಿಗೆ ತುಪ್ಪ ನೀನೇನು ಮಾಡಿದಯಾ
ನಾನು ಅದೇ ನಾನು ಅದೇ ಮಾಡಿದ್ದೀನಿ
ಅದೇ ಅಂದ್ರೆ ಏನು
ರೈಸು ಸಾಂಬಾರು ಚಪಾತಿ ಪಲೆ
ಹ್ಮ್
ಹ್ಮ್ ಮತ್ತೆ
ಎಲ್ಲಿಗ್ ಹೋಗ್ತಾ ಇದೆಯಾ ಈಗ ಎಲ್ಲಿಗ್ ಹೋಗ್ತಾ ಇದೀಯಾ ನೀನು ಇವಾಗ ಹ್ಮ್
ಹ್ಮ್ ಇವಾಗ ದೇವಸ್ಥಾನಕ್ಕೆ ಹೋಗತಿದೆ
ಹೌದಾ
ಹ್ಞೂ ಹ ಬರಲ್ಲವಾ
ಇಲ್ಲ ನಾ
ಹೇಳಕ್ ಬರಲ್ಲ
ಸ್ನಾನ ಮಾಡಿಲ್ಲಾ
ಹ್ಮ್ಂ
ಹ್ಮ್ ಮತ್ತೆ
ಹೂ
ಮತ್ತೆ
ಮಥೆನ
ಇಲ್ಲಾ ನಂದು
ಬಗು ಪಾಟೀಲ್ ಹೇಳವ ಬಗು ಪಾಟೀಲ್
ಇದು ಏನ ಇಲ್ಲ ಕಣೋ ಅವ ಸುಮ್ನೆ ಕೂತ್ತಿದ್ದೆ
ಬರಲ್ವಾ
ಎಲ್ಲಿಗೆ
ಹೊರಗಕಡೆ
ಎಲ್ಲಿಗೆ ಇಲ್ಲಾ
ಜಿಂಕಾ ಜಿಂಕಾ
ಸರಿ ಕಾಣೋ ನಿನ್ಗೆ ನಾನ್ ಮತ್ತೆ ಕಾಲ್ ಮಾಡ್ತೀನಿ